ನತೆ ಸಾಯಂಕಾಲಸ್ಿದ್ದೀರ ಹಂ ಕೇಳಸ್ತಾ ಇದ್ದಪ್ಪ ಅಂದೆ ಹ್ಮ ಅಲ್ಲ ಸ್ವಪ ಗ ಸಿ ಮತ್ತೆ ಮತ್ತೆ ಬಾ ಆಫರ್ ಅಳು ಮುಗಿಧ್ಗೊಂಡ
ಅ ಮ್ಮದ ಬ
ಹ್ ತಗೊಂಡ್ ಕೊಡ್ತೀನಿಡಿ ಆಯ್ತುನ ಕೆಲ್ಸ ಬಸ್ಸೇ ಗಸ ತ ಕತ ಹ ಗಸಿ ಹ್ಮ ಏನ ಏನ ಏನಿವಳ ಏಯ್ ಕೆಟ್ಟ ಇ ಜಳ ಕುಂಟ ಹೌದು ಸಾವರದ ಇನ್ನೂರು ಮೂವತ್ತ ಸಾವಿರದ ಇನ್ನೂರು ಮೂವತ್ತ ಎರಡ್ ಸಾವಿರದ ಇನ್ನೂರು ಮೂವತ್ತನು ಹ್ಮ್ ಹಾ
ಏನ ಸಮಚರಾ
ಆಕ
ನಂದಿ ಏನ್ ಮಾತ
ಏಳ
ಹ ತಗೀಸಣ
ಎಡ್ ನಿಮಷ ಏನ್ ನಿಮಿಷ ಮಾತ
ಪ್ಲಾ ಹ ಅವೆಣ ಬೆ
ಮನ ಜೂಳ ಹ್ಮ ಅದೇ ನಿನ್ನನು ತರು ಹೌ
ಇವತ್ತು, ಏನು, ಆದರು, ಗೊತ್ತು, ಹಾಗಿಬೀಟುರೇ, ಇಬ್ಬರು, ಒಂದೇ, ಕಾಲೇಜ್ಯಲಿ. ಸಿಕ್ಕಿಲೋಕುಬೇಕು ..
ಹಾ ...
ದಳ ...
ಹೇ, ಏನ್ ಮಾಡ್ತಿದ್ದೀಯಾ ಹೇಳು? .. ನಮ್ಮ, ಗಂಡುಇಲ್ವಾ. - .. ಅ ಯತ್ರ ಪ್ಲಾನ್ ಮಾಡಿದ್ರ ಹ್ಮ್ ಒಬ್ಬನೇ, ಹಗಲ, ಆತರ, ಕಣ್ಣಿ, ಅದರೆ, ಮತ್ಹ್ಯಾಡು, ಹೇ, ಒಬ್ಬನೇ ಅಕುತಿಯ. .. ಅವರಾದರೆ ಇನ್ನೊಂದು . ಊಟುಧಮೇಲೈ, ಕಾರ, ಅಕುಬಿಟ್ಟು. ..
ಸಬ್ಮಿಟ್ ಮಾಡಿಲ್ವಾ, ನೀನು ಹೇ ನೀನು, ಫೋನ್ ಮಾಡ, ನೀನು. ಸುಬ್ಮೀಟ್, ಮಾಡಿಲ್ವಾಂತೆ ...
ಹ್ಮ್ಮ್, ಕಪ್, ಗಿಪು, ಯಾಕೆ, ಉಳುಕೊಳೋಧು. ...
.... ಪ್ರತಿ, ಸರಿ, ಬರೊಗು, ನೀನು. .. ... ಬಂದ ... ಹುಡುಗಿ, ಹಲೋ. ... ...
ಇವತ್ತು ಬರಲ್ವೇನೋ ನಾಳೆ. ಏನಮ್ಮ ಊರಲ್ಲಿ ಯಾಕ. ...
ಸಬ್ಮಿಟ್ ಮಾಡು, ಸಬ್ಮಿಟ್ ಅಯ್ತಲ್ಲ, ಯಾರ. ಹಲೋ. .. .. ಹೇ, ಇರಾ. ..
ಎಷ್ಟಿದ್ದು, ಲೋ ಹುಲ್ಲಿ. .. ... ಸ್ವಿಚ್, ಅಮುಕುತೀನಿ, ಇರೋ, ಒಂದು, ನಿಮಿಷ, ಅಂಗಳಕನ ನಂದು. ... ಹ .. ಫೋನ್ ಕಟ್ ಆಗಿರಬೇಕು, ಹ್ಮಷ್ಟ ಕೊಟ್ರ ಯಾರು, ಹೇಳಿದು, ನಾನೇ, ಹೇಳಿದು. .... ... ಹ, ಅಣ್ಣಾ, ತಿಂಡಿ. . ....
ಅಲ್ಲ ಇದ್ದ ಮಾತಾಡ ಬಂದ ಮಾತಾಡ್ತ್ತ ಮಾತಾ ಸಲ್ ಮಾದಾರ್ಡ್ತಿ ಒ
ಅ ಹ್ಮ ಹ್ಮ ಅವೆಲ್ಲ ನಮ್ಮೂರು ಐತವಿ ಅವ್ರ ಕಣ್ಣೂರು, ಎಲ್ಲ, ಕನ್ನೂರ್, ಅವರೇ, ಸಾತನೂರು, ಸಾಬರು. .. ತಾ, ಹೇಳಾ, ತುಂಬಹುಶೋಧು? ..
ಎರಡು ರೂಪಾಯಿ ಮಾತ್ರ ಬಂದು. .. ಹ್ಮ್, ಈಗ, ಆಲೈ, ತುಂಬುಕೊಂಡು, ನಂದೂ, ಎರಡುಎಕರೆ, ನಂದೇ, ಪರಿಸ್ಥಿತಿ, ಪ್ಯಾಂಟ್, ಆರಾಧು, ಹೋಗಿದೆ, ಕಾಲ್, ಮಾಡಿ, ಜೆಡಿ, ಅಂತಿಸಿಕೊಳುಬೇಕು. ...
ಹ್ಮ ಹ ಸಾಯಂಕಾಲ ಗಂಡ ಬೇಕಲ್ಲ ತಿರ್ಸ್ಕೂಡ ಸಾಯಂಕಾಲ ಗಂಡ
ಇ ಕೊ ಅ ಸಿು ಇನ್ನು ಹೊಸ ಚಿಂತ
ೋ ಚೆನ್ನದ ಅದು
ಬಾಬುಡ ನಂಗೆ
್ಯಾದಿ ಸಮಕ ಇರ್ಬೇಕು ಚೀರ ಹಾಬಿಡದು ಒ ಎಂದಲೋಡು
ಬೆ ಬೆ
ಹ
ಆಗಲ್ಲಾ ಕಣೋ
ಯಾವ ಯಾವ್ ನಂಬರ್ ನೋಡ್ದಿ ಹ ದ ಕೊಟ್ಟ ನೋಡ
ಕಾನ್ಸ್ ಅದಕ ಫೋನ್ ಮಾಡಿದ್ರು ಹಾಗ್ ನನ್ ಕೊಡ್ತಣ ಅಕ್ಕ ಬ ಗ್ಯಾರಂಟಿ ಬಂದಾಗ ಆ ಹ ಬ ಒಂದು ಪೂರ್ತಿ ಸಬ್ಜೆಕ್ಟ್ ಯಾವದ ಅ ಕಡೆ
ಹ ಅರ ಗಂಟ ಮುಿಸತಾನೆ ಅವ್ರು ಹಾಕ್ ಓಡ್ಿ ಮಾಡ ಬ ಮ ಮಾ ಲಾಬದಲಾವ
ಹೌದಾಗ ನಾ ಮಾಡಿದ ಇವಾಗಾರ ರಿಪ ನಿಂಗ ಮಾಡ್ಬಿಡ್ ಆಮೇಲೆ ನಾ ಮಾಡ್ದದ ಹಾ ತಿಂಡಿಿವರ್ಗ ಬದ ಬಿಡೋದು ಮಾಡಬೇಕ ಈಾಗ ಬಂದ್ೋ ನೀತನಗೆ ಮಾಡ್ಕೊಂಡ ಕುೂಕೊಂಡುದು ಆ ನ ಮಾಡ್ಬೇಣ ಅಂತಂದ್ರೆ ನಿನ್ನ
ಓನ್ಲಿ ಇನ್ ತ್ರೀ ಮಿನಿಟ್ಸ್
ಹ
ಗಾು ಬ ಬಹ ಬಡ್ ಣ್ದಾಗ ಏ ಅಯ್ಯೋ ಹ ಗಾಡಿ ಪಡತ ಬೀಿಸ ತಾರಾರ ಕಾರ ಎಷ್ಟ ಆಗಿದ್ದ್ದ ಇಪ್ಪತ್ತು ಯಾವಾಗ
ಇಪ್ಪತ್ತಕ ಇಪ್ಪತ್ತ ಮೂರೇನ ಆಗದು ಅದು ದಾಟಲ್ಲ ಅನ್ಕ ದಾಡ್ತ ನಂದು ಕ್ಯಾನ್ಸಲ್ ಆಗ್ ಹೋಯ್ತಲ್ಲ ಎರಡ್ ಕೆನ್ಸರ ಆ ಕೇಳಲ್ಲ ಒಂದ ಈಗ
ಟ ಮೇಲೆ ಟೈಪಿಂಗ್ ಬರ
ಅದು ಟೈಪಿಂಗ್
ಆ ದೂ ಮ ಬ
ಟ ಮಾಡ್ತ ಅ ನೋ ಅ ಅವರು ಟೈಪ್ ಮಾಡತಾರ ತಪ್ಪಾಗಿರುತ್ತ
ಪುನ ಹದ್ನೆಂಟ ಮಾಡ್ಕ ಅರ್ಏ್ಯ ಮಾಾಬೋದು ಕಬೋದು ಬಸ್ತಕ ಕ ಕತ ಬ ವಾಯ್ಸ್ ಅವ್ರ್ ಮಾತಾಡ್ತಿದ್ರೆ ನಾವ್ ವಾಯ್ಸ್ ಹಾಕ್
ಹ್ಮ್
ಕನ್ನಡ
ಇಂಗ್ಲೀಷ್ ರಿಸಲ್ಟ್ ಆಯ್ತ ಎಲ್ಲ ಒಂದು ಇಂಗ್ಲೀಷ್ ತ ಎಲ್ಲ ಕ್ಯಾನ್ಸಲ್ ಆಗೋಗಿತ್ ಅಂತಲ್ಲ.
ಇಂಗ್ಲಿಷಲ್ ಮಾತಾಡಂಗಿಲ್ಲ ಅಷ್ಟೇ ಇಂಗ್ಲೀಷ್ ಕೊಟ್ಕಬೋ ನಾನ್ ಇಂಗ್ಲೀಷೆ ನಾನು ಇಂಗ್ಲೀಷ್ ಕೊಕ ಇಂಗ್ಲಿಶ ಪಸಂ ಇ ಇಲ್ಲ ಕನ್ನಡನೇ ಕೊಡ್ ಕನ್ನಡ ಮಾತಾಡೋಂಗಿಲ್ಲ ಕನ್ನಡ ಇಂಗ್ಲಿಷ್ ಮಾತಾಡಂಗಿಲ್ಲ ಇಂಗ್ಲೀಷ್ ಪದಾನೆ ಯೂಸ್ ಮಾಡಂಗಿಲ್ಲ. ಮತ್ತೆ ಇಂಗ್ಲೀಷ್ ಯಾಕ್ರ ನಾವ್ ಕನ್ನಡದಲ್ಲಿ ಗೊತ್ತ ಇಂಗ್ಲೀಷ್ ನ ಅರ್ಥ ಮಾಡ್ಕೊಳಲ್ಲ ಕನ್ನಡ ಬೇಕಾರ ಕನ್ನಡ ಅರ್ಥ ಮಕ್ಳಕ್ಕಲ್ಲಿ ಇಂಗ್ಲೀಷ್ ಬೇಕ್ರೆ ಎಂಗರ್ ಇದ ಮಾಡ್ಬಿಡ್ಬೋದು
ರ ಯಾ ಅಲರಿ ಏನಪ್ಪ ಕೊಟ್ಟ.
ಅ ಕ ಎಂದಷ್ಟನೋಡ ಟೆಲಿಗ್ರಾಮ ಜಿಲ್ಲಾದ
ಂಬರ್್ದ ಅದುಸ ಇರ್ಬೇಕು ನಾನ್ ಏನ ತಿದ್ದಲ್ಲ ಅದು ಕರ್ಮ ಕರ್ಮ